ಏನಿಲ್ಲ ನೀವೆನ್ ಮಾಡ್ತಿದೀರಾ?
ನಾವೇನ್ ಮಾಡ್ತಿಲ್ಲ ಸುಮ್ ಕುಂತಿ
ಊಟ?
ಆಯ್ತ್ ನಿಮ್ದು?
ನಮ್ದು ಆಯ್ತು
ಏನು
ಆ ರಾಗಿ ಮುದ್ದೆ ಅನ್ನ ಸಾರು.
ಹೌದಾ ರಾಗಿ ಮುದ್ದೆ ದಿನ ತಿಂತೀರಾ?
ಇಲ್ಲ ನಾಲ್ಕ್ ದಿನಕ್ಕೊಮ್ಮೆ.
ಓ ದಿನ ಏನ್ ತಿಂತೀರಾ
ದಿನ ಏನೋ ಎಗ್ರೆಸು
ಹ್ಮ್
ಅದು ಇದು ಏನೋ ಒಂದು ತಿಂದು ಹೊಟ್ಟೆಪಾಡು ಹೊ ಟ ಕಲ
ಮತ್ತೆ ಕಾಲೇಜು
ಕಾಲೇಜು ಹೋಗಿದ್ವಿ
ಹ್ಮ್ ಹ್ಮ್ ಮತ್ತೆ ಹೆಂಗ್ ನಡೀತ್ ಇದೆ ಸ್ಟಡೀಸ್ ಎಲ್ಲ
ಹ
ಹೆಂಗ್ ಓದ್ತಿದ್ದೀರಾ ಏನೇನ್ ಮಾಡ್ತಿದ್ದೀರಾ ಅಂತ ಕೇಳಿದೆ
ಚೆನ್ನಾಗಿ ಓದ್ತಿದ್ದೀವಿ
ಹ್ಮ್ ಮತ್ತೆ ಜೀವ್ನಕ್ಕೆ ಏನ್ ಮಾಡ್ಬೇ
ಜೀವ್ನಕ್ಕ
ಹಾ
ಏನೋ ಒಂದ್ ಮಾಡಿದ್ರೆ ಆಯ್ತು ಜೀವನ ನಡ್ಸಕೆ
ಅದೇ ಜೀವನ ನಡ್ಸಕ್ ಏನಾದ್ರು ಒಂದ್ ಮಾಡ್ಬೇಕು ಅಂತ ಇರುತ್ತಲ್ಲ ಗುರಿ ಅಂತ
ಗುರಿ ಅಂತ ಏನಿಲ್ಲ
ಹ್ಮ್
ಯಾವ್ದ್ ಬರುತ್ತೋ ಅದನ್ನ ನಡ್ಸ್ಕೊಂಡ್ ಹೋಗೋದಷ್ಟೇ
ಅಂದ್ರೂನೂ ಒಂದು ಸೈಡ್ಗ ಏನಾದ್ರು ಇಟ್ಕೊಂಡಿರ್ತರಲ್ಲ ಇದ್ ಮಾಡ್ಬೇಕು ಅನ್ನೋದು
ಅಂತದ ಬಿಸಿನೆಸ್ ಮ್ಯಾನ್
ಅದೇ ಯಾವ್ ಟೈಪ್ ಬಿಸ್ನೆಸ್ ಮಾಡ್ತೀರಾ
ಚಪ್ಪಲಿ ಅಂಗಡಿ ಹಾಕ್ಬೇಕ ಅಂದ ಮಾಡಿದ್ದೀವಿ
ಹೌದಾ ಇ ಜಾಸ್ತ ಜಾಸ್ತಿ ಚಪ್ಲಿ ಅಂಗಡಿ ಇರುತ್ತಾವಲ್ಲಾ ಇವಾಗ ನಿಮ್ ನಿಮ ಅಂಗಡಿದ್ ಲಾಭ ಹೆಂಗ್ ಮಾಡ್ತೀರಾ ಹೆಂಗೆ ಅದೆಲ್ಲ
ಲಾಭ ಬರ್ದೇ ಇರ್ಲು ಪರವಾಗಿಲ್ಲ
ಹ್ಮ್ ಅದೇನು ನಿಮ್ ಡ್ರೀಮ್ ಇದಿಯಾ ನಿಮ್ಗ್ ಕನಸ ಅದು
ಹಾ ಇನ್ನೊಬ್ರು ಕ ಕಾಲಲ್ಲಿ ಮುಳು ಚುಸಲಿ ಇರೋ ತರ ನೋಡ್ಕೋತಿವಲ್ಲಾ ಅಷ್ಟ
ನೀವೇನ್ ನೀವೇನದನ್ ಇದ್ ಫ್ರೀ ಆ ಕೊಡ್ತೀರಾ ಅದನ್ ಅಮೌಂಟ್ ಅಂದ್ರೆ ಅ ದುಡ್ಡಿಸ್ಕೊಂಡೆ ಕೊಡ್ತೀರಲ್ಲಾ ನೀವು
ಹತ್ ರೂಪಾಯಿ ಲಾಭ ಆದ್ರ ಸಾಕು
ಒಂದ್ ರೂಪಾಯನುು ಲಾಭ ಬೇಡ ನಿಮ್ಗೆ ಒಟ್ನೇಲ್ಲಿ ಬೇರವ್ರರು ಖುಷಿಗೋಸ್ಕರ ಅದ ಆತ ರಾ ಹಂಗ್ ಮಾಡೋ ತರ ಇದ್ರೆ ಬೇರೆ ಬೇರೆದೆಲ್ಲ ಎಲ್ಪ್ ಮಾಡ್ಬೋ ಬೇರೆ ಬೇರೆ ಎಲ್ಲಾ ಸಹಾಯ ಮಾಡ್ಬೋದಲ್ಲಾ ಇವಾಗ ಅ ಹೋಟೆಲ್ ಇಟ್ಕೊಂಡು ಇವಾಗ ಎಷ್ಟೋ ಜನಕ್ಕೆ ಊಟ ಇರಲ್ಲ ಊಟನೂ ಕೊಡ್ಬೋದಲ್ಲಾ ನೀವು
ಅಷ್ಟು ಒಳ್ಳೆ ಕೆಲಸ ಏನು ಮಾಡಲ್ಲ
ಮತ್ ಅದನು ಒಂದ ಒಳ್ಳೇದಲ್ಲ ಇವಾಗ ಚಪ್ಪಲಿ ಅವಶ್ಯಕತೆ ಅಷ್ಟೊಂದ ಏನ ಇರಲ್ಲ ಊಟದ ಅವಶ್ಯಕತೆ ಜಾಸ್ತಿ ಇರುತ್ತಲ್ಲ
ನೀವ್ ಮಾಡ್ಬೋದಲ್ಲ ಊಟದ್ದು
ಇವಗ್ ನನ್ಗೆ ನನ್ ಸದ್ಯಕ್ಕೆ ಏನುೂ ಇಲ್ಲ ಡಿಗ್ರಿ ಮುಗಸಿ ಯಾವ್ದದೋ ಒಂದ್ ಕೆಲ್ಸ ಮಾಡುದ್ರೆ ಸಾಕು ನೀವು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಇವಾಗ ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ಲಾಭನೂ ಬೇಡ ಅಂತ ಅಂದ್ರೆ ಅದೇ ಮಾಡ್ಬೋದಲ್ಲ ನೀವು
ಏನೋ ಮುಂದೆ ಒಂದು ದಿನ ಏನೋ ಮಾಡಿದ್ರಾಯ್ತು.
ಆಯ್ತು ಇವಾಗ ಚಪ್ಪಲಿ ಅಂಗಡಿಲಿ ಯಾವ್ತರ ಹ್ಮ್ ಇದು ಯಾವ್ತರ ಚಪ್ಪಲಿ ಎಲ್ಲಾ ಮಾರ್ಬೇಕು ಏನೇನ್ ಮಾಡ್ಬೇಕು ಕೆಲ್ಸ ಕೆಲ್ಸದವ್ರು ಇಟ್ಕೋತೀರಾ ನೀವೇ ಎಲ್ಲಾ ಮಾಡ್ತೀರಾ ಅದೆಲ್ಲಾ ಏನು.
ಇಲ್ಲ ನಾವೇ ಮಾಡ್ತೀವಿ ಕೆಲ್ಸದವ್ರ್ ಏನಿಲ್ಲ.
ಹ್ಮ್
ನಾವೇ ಮಾಡ್ತೀವಿ.
ನೀವೇ ಎಲ್ಲಾ ಚಪ್ಲಿ ತೋರ್ಸ್ತೀರಾ?
ಮಾ ನಮ್ ಸಿಸ್ಟರ್ ಇದ್ದಾರೆ.
ಹೌದ?
ಆ
ಅವ್ರ್ ನಿಮ್ಗೆ ಸಹಾಯ ಮಾಡ್ತಾರ ಎ ಎಲ್ಲಾದ್ರಲ್ಲೂ?
ಹಾಂ ಮಾಡ್ತಾರೆ.
ಹ್ಮ್ ನಿಮ್ ಕೆಲ್ಸ ಎಲ್ಲಾ ಮಾಡ್ಕೊಡ್ತಾರ ಅವರು?
ಹ್ಮ್.
ಹ್ಮ್ ಇವಾಗ ನಿಮ್ ನಿಮ್ ಜೊತೆ ನಿಮ್ ಅಂಗ್ಡೀಲು ಕೆಲ್ಸ ಮಾಡ್ತಾರೆ ಅಂತ ಹೇಳ್ತಿದೀರಾ.
ಹ್ಮ್
ಅವರುಗ್ ನೀವ್ ಸಂಬಳ ಕೊಡ್ತೀರಾ?
ಸಂಬಳ ಯಾಕೆ ಸಿಸ್ಟರ್ಗೆ ಸಂಬಳ ಯಾಕೆ?
ಮತ್ತೆ ಅವರು ನಿಮ್ ಜೊತೆ ಕೆಲಸ ಮಾಡರ್ತಾರೆ ನಿಮ್ಗ್ ಲಾಭ ಬರುತ್
ಅವ್ರ್ ಮುಂದೆ ಮದುವೆ ಒಂದ್ ಮ ಮ ಮದ್ವೆ ಆಗ್ ಹೋಗೋವಾಗ್ ಎಲ್ಲ ಕರ್ಸ್ ನಾವೇ ನೋಡ್ಕೊಬೇಕಲ್ಲ.
ಓಕೆ ಮದ್ವೆ ಮಾಡ್ತೀರಾ ಅಂದ್ರುನೂ ಅವ್ರು ನಿಮ್ ಜೊತೆ ಅರ್ಧ ಅಂಗ್ಡಿಲೆಲ್ಲಾ ಕೆಲ್ಸ ಮಾಡಿರ್ತಾರೆ ತಾನೆ?
ಅಲ್ಲಾ ಮುಂದೆಲ್ಲ ಖರ್ಚ್ ನೋಡ್ಕೊಬೇಕಲ್ಲ ಅದೆಲ್ಲ
ಅದು ಖರ್ಚ್ ನೋಡ್ಕೋಬೇಕಂದ್ರೆ ಅದ್ ನಿಮ್ ಕರ್ತವ್ಯ ಇರುತ್ತೆ ನೀವ್ ಮಾಡ್ತೀರಾ.
ಇದ್ನು ಅವ್ರ್ ಕರ್ತವ್ಯ ಇರುತ್ತೆ ಮಾಡ್ಬೇಕು.
ಅಂಗಲ್ಲ ಇವಾಗ್ ನಿಮ್ ಜೊತೆಗ್ ಅವ್ರು ಪಾಪ ಅಷ್ಟೆಲ್ಲಾ ಕಷ್ಟಪಟ್ಟು ಅವ್ರುಾ ದುಡ್ದಿರ್ತಾರೆ ಅವ್ರ್ ಗೂ ಏನೋ ಒಂದ್ ಸ್ವಲ್
ಮಾಡ್ತಾರೆ ಬಂದ್ ಗ್ರಾಹಕರಿಗೆ ಚಪ್ಲಿ ತೋರ ಸೋದ ಅಷ್ಟೇ
ಅಂದ್ರುನು ಅದು ಒಂದು ಕೆಲ್ಸನೇ ತಾನೆ ಎಲ್ರಿಗೂನು
ಏನ್
ಸರಿ ಅವ್ರಗ್ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಯಾವ್ ತರ ಮದ್ವೆ ಮಾಡ್ಕೊಡ್ತೀ ಕೊಡ್ಬೇಕು ಅಂತ ಇದೆ ನಿಮ್ಗೆ
ಮದ್ವೆ ಯಾವತರ ಮಾಡ್ಕೊಡತಾರೆ
ನಿಮ್ಗೆೇ ಏನಾದ್ರು ಕನಸಿದೆಯಾ ನಮ್ಮ ಅಕ್ಕನ ಮದ್ವೆ ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅಂತ.
ಹಂಗೆ ಹಿಂಗೆ ಏನಿಲ್ಲ ಯಾವ್ದಾರ್ದು ಒಂದ್ ದೇವಸ್ಥಾನದ ಮುಂದೆ ಹೋಗಿ
ಹ್ಮ ಇವಾಗ ನಿಮ್ ಅಕ್ಕನ್ಗೆ ಸ್ವಲ್ಪ ಚೆನ್ನಾಗ್ ಮದ್ವೆ ಆಗ್ಬೇಕಂತ ಇತ್ತು ಅಂದ್ರೆ ನೀವ್ ಮಾಡ್ಕೊಡ ತೀರಾ ಆಯತ್ವಾ ಇಲ್ವಾ
ನಾವ್ ಮಾಡ್ಕೊಟ್ಟಂಗ ಆಗ್ತಿದ್ರೆ ಆಗು ಇಲ್ಲಾಂದ್ರೆ ನಮ್ಮ್ ಮನೇಲ್ಲೇ ಇರು ಅಂತ ಹೇಳ್ತೀವಿ
ಅವರು ನಿಮ್ ನೀವ್ ನೋಡಿ ಇವಾಗ ನಿಮ್ ನಿಮ್ಗೋಸ್ಕರ ಅವರು ನಿಮ್ ಮನೇಲೆ ಎಲ್ಲಾ ದುಡಿತಾರೆ
ಹಾ ಮದವೆ ಆಲ್ಲ ಅಂದ್ರೆ ಹ ಮದ್ವೆ ಆಗಿಲ್ಲ ಅಂದ್ರೆ ಹಿಂಗೆ ನಮ್ಮ್ ಮನೇಲಿ ದುಡ್ಕೋತ ಹೋಗ್ ಅಂತ ಹೇಳ್ತೀವಿ
ನೋ ಸ್ವಾರ್ಥ ಅನ್ಸತ್ತೆ ಇದು ಸ್ವಾರ್ಥ ಅನ್ಸುತ್ತೆ.. ಎಲ್ಲಾನ ಅವರು ಅವ್ರ ಖುಷಿ ಪ್ರಕಾರ ಮಾಡ್ಬೇಕು
ಮತ್ತೆ ನಿಮ್ದೇನ್ ಸಮಾಚಾರ ಮುಂದ್ ನೀವೇಏನ್ ಮಾಡೋದು
ನಾವ್ ಅದೇ ಹೇಳಿದ್ವಲ್ಲ ಇವಾಗ ಒಂದ್ ಡಿಗ್ರಿ ಕಂಪ್ಲೀಟ್ ಮಾಡದ್ಮೇಲೆ ಕೆಲ್ಸಕ್ ಹೋಗ್ತಿೀವಿ ಅದೇ ಕೆಲ್ಸದಲ್ಲಿ ಸಂತೋಷವಾಗಿರ್ತೀವಿ ಅಷ್ಟೆ ನಾವಾಗಿ ಓನ್ ಆಗಿ ಬಿಸ್ನೆಸ್ ಎಲ್ಲ ಮಾಡಲ್ಲ
ಹಾ
ನಮ್ಗದು ಅದ್ರಲ್ಲಿ ಯಾವದೇ ಆಸಕ್ತಿನೂ ಇಲ್ಲ ಮುಂದೆ ನೀವೇನು ಚಪ್ಪಲಿ ಅಂಗಡಿ ಇಡ್ತೀನಿ ಅಂತ ಹೇಳಿದ್ರ ಯಾವಾಗಾದ್ೂ ಬಂದ್ರೆ ಚಪ್ಪಲಿ ಕೊಡಿ
ಮತ್ತೆ ನಿಮ್ಗೆ ಯಾವ ತರ ಹುಡುಗ ಬೇಕು
ಆತರ ಏನಿಲ್ಲ ನಂಗೆ ಹೆಂಗಂದ್ರೆ ನಮ ನನ್ಗು ಒಬ್ಳ ಅಕ್ಕ ಇದ್ದಾಳೆ ಅವ್ಿಗು ಮದ್ವೆ ಮಾಡ್ಕೊಡ್ಬೇಕು ನಿಮ್ ತರ ನಾವೆಲ್ಲಾ ಮಾಡಲ್ಲ ನನ್ಗ್ ಚೆನ್ನಾಗ್ ಮಾಡ್ಕೊಡ್ತೀನಿ ಅವಳ್ ಮದ್ವೆ ನಾ
ಹಾ ಹಾ ಹಾ
ಅವಳ ಪ್ರಕಾರ ಅವಳ ಖುಷಿ ಪ್ರಕಾರ ಮಾಡ್ಕೊಡ್ತೀವಿ
ಚೆನ್ನಾಗ ಅಂದ್ರೆ ಯಾವತರ
ಅದೇ ಇವಾಗ ಚಪ ಅದೇ ಛತ್ದಲ್ಲ ಎಲ್ಲಾ ಮಾಡ್ತಾರಲ್ಲ
ಹಾ
ಎಲ್ರಿಗೂ ಕರ್ದು ಅವ್ಳಗೆ ಹೆಂಗ್ ಅವ್ಳಿಗೆ ಯಾವ್ತರ ಖುಷಿ ಸಿಗುತ್ತೆ ಅವ್ಳ ಹೇಳಿದ್ರೆ ಅದೇ ಅದೇ ತರ ಮಾಡ್ಕೊಡ್ತೀವಿ
ಹ ಹಾ
ಆಮೇಲೆ ಲೆ ಅ ನಮ್ದಿಲ್ಲ ಇನ್ನ ದೂರ ಐತೆ ನಮ್್ದ
ದೂರ ಅಂದ್ರೆ ನೀವವು ಯಾವತರ ಹಾಕ್ತೀರಾ
ಹಂಗೇನಿಲ್ಲಾ ಹೆಂಗ ಎಲ್ರು ಹಿಂಗ್ ಹೆಿಂಗ ಹಾಕ್ತಾರೆ ಹಂಗಗೆ ಹಾಕ್ತಿವಿ ನೀನ್ ಚಪ್ಪಲಿಿ ಬಗ್ಗೆ ಹೇಳಿ
ನಮ್ ಚಪ್ಪಲಿ ಅಂಗಡಿ ಬಿಡಿ ನಾವವು ಏನೋ ಒಂದ್ ಮಾಡ್ತೀವಿ ಒಟ್ಟ
ಅದೇ ಚಪ್ಪಲಿ ಒಂ ಅಂಗಡಿ ಅಷ್ಟೇ ಆಗ್ತೀರಾ ಮತ್ತೆ ಬೇರೆ ಯಾವ್ದಾದ್ರು ಅಂಗಡಿ ಪ್ಲಾನ್ ಇದೆಯಾ
ಇಲ್ಲ ಇಲ್ಲ ಚಪ್ಪಲಿ ಅಂಗಡಿ ಅಷ್ಟೇ
ಹ್ಮ್ ಬಟ್ಟೆ ಅಂಗಡಿನೂ ಹಾಕ್ಬೋದಲ್ಲ ಅದ್ರಲ್ಲೂ ಲಾಭ ಇದೆ
ಲಾಭ ಇದೆ ಆದ್ರೆ
ಹ್ಮ್
ತಕೋಣ ಇದು ಚಪ್ಪಲಿಿಯಲ್ಲಿ ಬಿಸ್ನೆಸ್ ಎಲ್ಲಿ ಬರುತ್ತಲ್ಲ
ಹ್ಮ್ ಅಂಗಂದ್ರೆ ನೀವು್ ಒಂದ್ ಒಂದ್ರಿಂದ ಹ ಒಂದ್ರಂದ ಒಂದ್ಗತ ಪ್ಪತ್ಲಾನು
ಒಂದ್ ಬಿಸ್ನೆಸ್ ಇನ್ನ ಇನ್ನೊಂದ್ ಬಿಸ್ನೆಸ್
ಯ್ರರು ಹಂಗುನು ಲಾಭ ಇರುತ್ತೆ ಬಿಡಿ ಬಟ್ ಅಂದ್ರು ಇವಾಗ ಒಂದ್ ಬಿಸ್ನೆಸ್ ಅಲ್ಲಿ ಲಾಸ್ ಆದ್ರೆ ಹಲೋ ಇವ ಇವಾಗ ಲಾಸ್ ಅದು ಏನ್ ಮಾಡ್ತೀರಾ
ಹಲೋ
ಹಲೋ ಲಾಸ್ ಆದ್ರೆ ಏನ್ ಮಾಡ್ತೀರಾ ಅಂದೆ
ಆದ್ರೆ ಲಾಸ್ ಆಗ್ದ ತರ ನೋಡ್ಕೋಬೇಕು
ಅದನ್ನ ಅದೇ ಹೆಂಗ್ ನೋಡ್ಕೊತೀರಾ ಏನ್ ಐಡಿಯಾ ಇದೆ ಇವಾಗ ನಿಮ್ ಬಿಸ್ನೆಸ್ ನ ಮುಂದೆ ತರೋದಕ್ಕೆ ಏನೇಏನ್ ಮಾಡ್ತೀರಾ ಅಂತ ಕೇಳ್ತಿರೋದು
ಅದಾ
ಹ್ಮ್ ಅದೇ
ಏನೋ ಒಂದ್ ಮಾಡಿದ್ರೆ ಆಯ್ತು ಬಿಸ್ನೆಸ್ ನಡಿಬೇಕಂದ್ರೆ ಏನೋ ಒಂದ್ ಮಾಡ
ಇವಾಗ ನೀವ ಅದು ಪಬ್ಲಿಸಿಟಿ ಮಾಡ್ತೀರಾ ಅಂದ್ರೆ ಎಲ್ಲರಿಗೂ ಹೇಳ್ತೀರಾ ನಮ ನಮ್ಮಂಗಡಿಿಲ್ ಹಿಂಗ್ ಹಿಂಗ್ ಇಿದೆ ಅಂತ
ಹ್ಮ
ಹಂಗ್ ಮಾಡಿದ್ರುನು ಒಳ್ಳೇದ ಅಲ್ಲ ಎಲ್ರುೂ ನಿಮ್ಮ್ ಅಂಗಡಗ್ ಬರ್ತಾರೆ ನೀವ ಏನು ಮಾಡ್್ದಿರಾ ಅಷ್ಟೇ ಏನು ಆಗ್ಲಿ ಅಂತ ಕುೂತ್ಕೊಂಡ್ರೆ ಯಾರು ಬರಲ್ಲ ಲಾಸ್ ಅಲ್ಲಿ ಹೋಗುತ್ತೀರಾ
ಸಾಕು ಆಗ ಕುೂತ್ಕೊಳ ಹಾದ್ರೆ ಅಂಗಡಿಿಯ ಅಂದ್ರ ಆಗುತ್ತಲ್ಲ ಬಿಸ್ನೆಸ್ ಆಗ್ಲಿಲ್ಲ
ನೀವ್ ಹಾಕಿರೋ ಬಂಡವಾಳನ್ನೆಲ್ಲ ತೆಗಿಬೇಕು ಅದನ್ನ
ನಾ ಆಕೇಳೋ ಬಂಡವಾಳ ಏನು ಬರು ತ್ತ
ಹ್ಮ್
ನಿಮ ನಿಮ್ದ್ ಯಾವ್ದ ಬಿಸ್ನೆಸ್ ಇಲ್ವಾ
ನಮ್ದಿಲ್ಲ
ಯಾಕ
ಅದ್ರಲ್ ನಮ ನಮ್ಗದ್ರಲ್ಲಿ ಯಾವದ್ರಲ್ಲಿ ಆಸಕ್ತಿ ಇಲ್ಲ
ಸೈಡ್ ಅಲ್ಲಿ ಮಾಡ್ಬೋದಿತ್ತಲ್ಲಾ
ಇವಾಗ ಆಗಲ್ಲ ನಮ್ಗೆಲ್ಲಾ ಅದು ಗೊತ್ತಾಗಲ್ಲ ನಂಗೆ ಅದ್ರ ಬಗ್ಗೆ ಅಷ್ಟ ಅಷ್ಟು ಆಸಕ್ತಿನೂ ಇಲ್ಲ ಅದ್ರ ಬಗ್ಗೆ ಐಡಿಯಾನು ಇಲ್ಲ
ಐಡಿಯಾ ಇದ್ದವ್ರ ಹತ್ರ ಕೇಳಾದ್ರು ಮಾಡ್ಬೋದಲ್ಲ
ಸುಮ್ನೆ ಹಾಕಿ ಆಮೇಲೆ ಅದು ಬಂಡವಾಳ ಹಾಕಿದಕ್ಕೂ ಎಲ್ಲಾ ಬಂದಿಲ್ಲ ಅಂದ್ರೆ
ಹಾ
ಇವಾಗ ಸುಮ್ನೆ ಬೇರೆಯವ್ರ ಹತ್ರ ಹೋಗಿ ಯಾವ್ದಾದ್ರು ಅಂಗಡಿೀಲಿ ಕೆಲ್ಸ ಮಾಡದ್ ಬೆಸ್ಟು ಆಮೇಲೆ ಏನಾದ್ರು ಐಡಿಯಾಸ ಮತ್ತು ಸೀಕ್ಕರೆ ಮಾಡೋಣ ಮುಂದೆ
ಇವಾಗೇನ್ ಓದ್ತಿರೋದು
ಇವಾಗ ನಾವು ಡಿಗ್ರಿ ಹೋಗ್ತಿದೀವಿ
ಇನ್ನು ಎಷ್ಟು ವರ್ಷ
ಇವಾಗ ಡಿಗ್ರಿ ಆದ್ಮೇಲೆ ಕಾಂಪ್ ಇದು ಸ್ಪರ್ಧಾ ಆತ್ಮಕ ಪರೀಕ್ಷೆ ಬರಿೀಬಹುದು ಅದ್ರಲ್ಲಿ ಏನಾದ್ರು ಸಿ ಆದ್ರೆ ಅದನ್ನು ಹೋಗ್ಬೋದು
ಹಾ ಹಾ
ಏನೋ ಒಂದು ಮಾಡ್ಬೇಕು ಜೀವನಕ್ಕೆ
ಒಟ್ಟು ಏನೋ ಒಂದ್ ಮಾಡ್ಬೇಕಂತ ಇದೀರಾ
ಹಾ ಅಷ್ಟೇ
ಹಾ ಹಾ
ಇವಾಗ ಅದ ಅದ್ರ ಅಷ್ಟೇ ಅದ್ರ ಮೇಾಗೇನ ನೀವ್ ಡಿಗ್ರಿ ಮಾಡ್ತೀರಲ್ಲ ಅದನ್ನು ಓದ್ತೀರಾ
ಇಲ್ಲ ನಾ್ ಿ ಡಿಗ್ರಿ ಏನ್ ಮಾಡ್ತಿದೋ ಅದು ಅಷ್ಟೇ ಓದೋದು
ಆಮೇಲೆ ಕೆಲ್ಸ ಅದ್ರ ಮೇಲೆ
ಕೆಲ್ಸ ಸಿಕ್ಕ್ರೆ ಹೋಗೋದು
ಹ್ಮ್ ಅದೇನ್ನು ಮಾಡ್ತೀರಾ ಇದ್ ಸಪ್ಲ ಇಡ್ತೀರಾ
ಹಾ ಮಾಡ್ಬೇಕಲ್ಲ ಮತ್ತೆ ದುಡ್ ಮಾಡಕ್ ಏನಾದ್ರು.
ಹ್ಮ್ ಹ್ಮ್ ಮತ್ತೆ ನಿಮ್ಮ್ ಅಪ್ಪ ಅಮ್ಮಂಗ್ ಏನ್ ಮಾಡ್ಬೇಕು ಅಂತ ಇದೆ ಅದ್ ಮಾಡಲ್ವಾ.
ಏನೋ ಮಾಡ್ಬೇಕಂತಿದೆ ಮಾಡೋಣ.
ಹ್ಮ್ ಸರಿ ಸರಿ.
ಸರಿ.